ಯ ಆ ಕೇಳಸ್ತೀರಿ
ನವು ಚೆಗ ಕೇಸಿದಮವುಗ ಚನ್ನಾಗಿ ಕೇಸಿದೆ ನೀವು ಆರಾಮಿದ್ರೆ ನಾ ಆರಾಮ ಮುಂದಕ್ ಮಾತಾಡಿ ಮುಂದಕ್ ಮಾತಾಡ್ರಿ ಏನದು ನೀವು ಅಪರ ಕಾಲ್ ಮಾಡ್ಬಿಟ್ಟಿದೀರಾ
ಏ ಇಲ್ಲ ನಮ್ ನೀವು ಗೆಳೆಯರಲ್ಲ ಅದಕ್ಕೆ ಕಾಲ್ ಮಾಡಿದ
ಏನ್ ಗೇಳ್ಯರ್ ಇವತ್ತೇನಪದ್ರ ಏನ ಆ ಪಶ್ನೆ ನನಪಿದಿಲ್ಲ ಏನ ಏ ಅನುಮ ರೆಡ್ಡಿ ಎಲ್ಲರಿ ಕಾ ಕರೆ ಮಾಡ್ತಿರಾ ನಮಗೆ ನಮಗೆ
ಅವರು ಅನುಪ ರೆಡ್ಡಿ ಅವರು ಬಹಳ ಒಳ್ಳೆ ವಿದ್ಯಾರ್ಥಿ
ಅಲ್ಲಪ್ಪಾ ಅವ್ರ ಅವ್ರ ಕಾಲ್ ಮಾಡ್ ಅವ್ರಿಗೆ ಕರೆ ಮಾಡ್ತಾರೆ ನಮ್ ಕ ಮಾಡದಲ್ಲ ನಮ ಕರ ಒಳ್ಳೆ ವ್ಯಿಗಳ ಅವರು ಅಂದ್ರೆ ತುಂಬಾ ಚೆನ್ನ ಇ ಅಂಗಗಳಿಸತಾರೆ ಅವರು ಪರೀಕ್ಷೆಯಲ್ಲಿ
ಪರೀಕ್ಷೆಯಲ್ಲಿ ಒಳ್ಳೆ ಒಳ್ಳೆ ಅಂಕಗಳು
ನೀವು ಅವರು ಒಂದೇ ಬೆಂಚಿನಲ್ಲಿ ಕೂತಿದ್ರ ಅವಾಗ ಮುರಾರ್ಜಿ ಅಲ್ಲಿ ಒಗ್ತ ಇದ್ರೂ ನೋಡಿ ಸ್ಕೂಲ್ ಗೆ
ಹ ಒಂದೇ ಬೆಂಚಿನಲ್ಲಿ ಕುಂದ್ರೀತಿದ್ವಿ ಅವರು ಮುಂದೆ ಕುಂದ್ರುತಿದ್ರು ಒಂದ್ ಎರಡು ಬೆಂಚು ಇಂದೆ ಅಷ್ಟೇ ಏ ಏ ಇಲ್ಲ ಇಲ್ಲ ಇಲ್ಲ ಹಗೆ ಏನಿಲ್ಲ ಅವ್ರ ಸ್ವಲ್ಪ ಲಾಸ್ಟ್ ನಾವು ಮೂರು ಜನ
ಓಹ ಅಂದ್ರೆ ನೀವು ನೀವುಫಲ್ ಇದಲ್ಲ ನೀವು ಫುಲ್ ತುಂಬ ತುಂಬಾ ಓದವ್ರ ನೀವು್ ತುಂಬಾಓದ್ಡ್ರಿ ನೀವು ನಮ್ ಕೇಸ್ಪಟ್ಟ ಅಂದಡಿ ಹೇಳ್ತಿ ಅವಾಗ ಹೇಳ್ತಿರ್ತಾನೆ ಇಲ್ಲಪ್ಪಾ ಅವ ಮಜ. ಇದಾನೆ ಅವನು ತುಂಬ ದ್ತದಪ್ಪಾ ನನ್ ನನ್ಕು ಜಾಸ್ತಿ ಅಂಕಗಳ ಪಡಿತತಾನ ಅವನು ಪರೀಕ್ಷೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ
ಒಳ್ಳೇದು ಒಳ್ಳೇದು ನಮ್ ಬಗ್ಗೆ ಅಷ್ಟೊಂದು ಮಾಹಿತಿ ತಿಳ್ಕೊಂಡಿ್ರ ಎಲ್ಲ ನೀವು
ಇಲ್ಲ ನೀವು ಕೂಡ ಗೆಳೆಯಾರ ಅವ್ರು ಕೂಡಗೆಳೆಯಾರಲ್ಲ ಮತ್ತೆ ಗೆಳೆಯರ್ ಗೆಳೆಯರು ತುಂಬಾ ಹತ್ರ ಆಗ್ಬಿಟ್ಟು
ಹತ್ರ ಹತ್ರ ಆ ಚಂದ್ರ ಐತಲ್ಲ ಆ ಚಂದ್ರದಲ್ಲಿ ಅದ ಏನ ಗಿಡ ಕಾಣ್ತೈತಲ್ಲ ಅದ
ಚಂದ್ರಲ್ಲಿ ಗಿಡ ಅಲ್ಲಪ್ಪ ಅದು ಅದು ಇದಕ್ಕೆೇಏನೋ ಅದು ಕಲರ್ ಇದು ಏನೋ ಬಣ್ಣಗಳು ಬಂದಿವ ಅದಕ್ಕೆ ಅ ನಿಮಗ್ ಕಾಣಿಸಿದೆ ಅಲ್ಲಿ ನೀವು ನಿಮ್ಮ ಕಾಣ ಜನ ಅಲ್ಲ ನೀವು ಮಳೆ ಮಳೆಗೆ ಬಂದಿದ್ದೀರಾ ನೀವೀಗ ಮಳಿಗೆ ಬಂದಿದ್ದೀರ ನೀವಗ.
ಹಾ ಬೆಳಗ್ ಮೇಲೆ ಇದೀವಿ ಆದ್ರೆ ಏನ್ ಅದ ಗಿಡ ಏನು ಅದ ಚಂದೂದಲ್ಲಿ.
ತಪ್ಪು ತಿಳದ್ರೀವು ಗಿಡ ಅಲ್ಲದು. ಸುತ್ತಮುತ್ತ ಬಣ್ಣಗಳಿವ ಅಂದ್ರೆ ಅರ್ಧ ಬಣ್ಣ ಇದೆ ಅದ ಅರ್ಧ ಮಾತ್ರ ಬಣ್ಣ ಕಾಣಿಸ್ತಿದೆ. ಇನಾರ್ಧ ಕಾಣಿಸ್ತಿಲ್ಲ ಅದು ಯಾಕ. ಅ ಇರಬಹುದು. ಮೋಡ ಇದೆ ಅರ್ಧ ಮೋಡ ಇದೆ ಅರ್ಧ ಮೋಡ ಇಲ್ಲದಕ್ಕೆ. ಅದ ಸಂಬಂಧ ಕಾಡ್ತದೆ ಅದ ನಿಜ ನೋಡಿ. ನೀವು ಅದಕ್ಕೆ ಹೇಳ್ತೀ ನೀವು ತುಂಬ ತುಂಬ ಬುದ್ಧಿವಂತರ್ ನೀವು ನಿಮ್ಮ ಹಾಗೆ ಕೂಡ ನಾವ ಆಗೋಕ್ ಸಾಧ್ಯಲ್ಲ ಅನುರೆಡ್ ಕೂಡಗ. ಸಾಧ್ಯವಿಲ್ಲ ಬಿಡದ.
ಏ ಇಲ್ಲ ನಿಮ್ಮ ಅಷ್ಟು ಬುದ್ಧಿವಂತರು ನಾವಲ್ಲ.
ಮತ್ತ ನೀವ್ ಹೇಳಿದ್ರಲ್ಲ ನೀವ ಹೇಳಿದ್ರಲ್ಲ ಮೊದಲೀಗೆ ನಾವು ಬುದ್ಧಿವಂತರ ಅನು ರಡ್ಡಿ ನೀವು ಮಾತ್ರ ಬುದ್ಧಿವಂತ ಅಂತ ಹೇಳಿ.
ಹ್ಮ್ ಅದ ಹನುಮ ರೆಡ್ಡಿ ಆ ಆಕಳ ಏನ ತಗೊಂಡರ್ ಖರೀದಿ ಮಾಡ. ಮಾಡಿದ್ರಿ ಎಲ್ಲ ನೀವು.
ಅದು ಹನಮರೆಡ್ಡಿದ ಅಲ್ಲಾ ಅನು ರೆಡ್ ಮಾಮನ್ ಅವ್ರ ಮಾಮನ ಖರೀದಿ ಮಾಡಿದ್ದ್ವಿ ನಾವು. ಪರವಾಗಿಲ್ಲ ಚೆನ್ನಾಗಿತ್ತ ಆಕಳ. ಹ್ಮ ಮೊದ ಮೊದಲಿಗೆ ಇ ಮೊದ ಮೊದಲಿಗೆ ಐದರಿಂದ ಆರು ಲೀಟರ್ ಹಾಲ್ ಕೊಟ್ಟಿದ್ದಿದೆ ನಮಗೆ.
ಹ ಹ ಸರಿ ಸುಮಾರು ಎಷ್ಟ್ರ. ಒಂದ ದಿನಕ್ಕೆ ಸರಿ ಸುಮಾರು ಎಷ್ಟು ಲೀಟರ್ ಹಾಲ್ ಕೊಡ್ತಿತ್ತು ಅದ.
ಒಂದ್ ಒಪ್ಪತ್ತಿಗೆ ಐದರಿಂದ ಆರು ಲೀಟರ್ ಕೊಡ. ಪರವಾಗಿಲ್ಲ ಚೆನ್ನಾಗಿ ಮೈಸಿದ್ರ ಆರ ಲೀಟರ್ ಕೊಡ್ತಿತ್ ಅದು ಏ ಮಾಡಬೇಕ ದುರದೃಷ್ಟ ನಮ್ಮ ದುರದೃಷ್ಟ.
ಅದಕ್ಕೆ ಈ ಯಾವ ಯಾವ ಅದ ಇದು ಆಹಾರ ಹಾಗ್ತಿರಿ ಅದಕ್ಕೆ.
ಇ ಅದಕ್ಕೇನಿಲ್ಲ ನಾವು ಅಂದ್ರೆ ಬೆಳಿಗ್ಗೆ ಇ ಇದು ಮೈಯ್ಕ ಕೊಯ್ಲ್ ಹೋಗ್ತ. ಮೇವ್ ಹ್ತಿದೀವಿ ಅದಕ್ಕೆ ಹಸಿರು ಹಸಿರು ಮೇವ ಹಾಗ್ತಿದ್ವಿ. ನಿಂಗೆ ಬೇಸಿಗೆಗಾಲ ಬಂದಲ್ಲೆ ಅಂದ್ರೆ ಹೊಲ ಹೊಲ ಕಾಲಿರ್ತ್ತ. ಆತಲ್ಲ ಪಿಲ್ಪಿಸ್ರ ಹಾಕ್ತಿದೀವಿ ಹೊಲದಲ್ಲಿ ಹೊಲದಲ್ಲಿ ಪಿಲ್ಪಿಸ್ರ ಅಂತ ಇರ್ತವೆ ಅದ ಹಾಕ್ತಿದೀವಿ. ಇಲ್ಲ ನೆಲಲ್ಲ ಆಗ್ತಿದೀವಿ ಅಂದ್ರಿ ರಾತ್ರಿ ಮಾತ್ರ. ಎಲ್ಲ ರಾತ್ರಿ ಸ್ವಲ್ಪ ಅಂದ್ರೆ ಮಿಕ್ಸ್ ಎರಡು ಎರಡು ಅದು ಅದು ಇದು ಎರಡು ಸೇರಿಸಿ ಆತ. ಮಿಶ್ರಣ ಮಾಡಿ ಎರಡು ಮಿಶ್ರಣ ಮಾಡಿ.
ಅದಕ್ಕೇನ್ ಮುಸಿರು ನೀರ ಏನ ಇಲ್ಲ ಅದಕ್ಕೇನ ಫುಡ್ ಗಿಡ್.
ಮುಂಜೆಲಿ ಇರ್ತಿತ್ತು ಮುಸಿನಿಯರು ಮುಂಜೆನೆ ಇಡಿದ್ವಿ ಅಂದ್ರೆ. ಅಂದ್ರೆ ಮೂರು ಆಕ್ಕಳ ಇದಾವಲ್ಲ ಎರಡ್ ಆಕ್ಕಳ ಇದಾವಲ್ಲ ಅದಕ್ಕೆ ಸ್ವಲ್ಪ ಅದಕ್ಕೆ ಸ್ವಲ್ ಮೆಟಿ ಎಮ್ಮೆಗೆ ಅ ಇಂಡಿ ಅಂತ ಇಂಡಿ ಅಂತರ ನೋಡ.
ಇಂಡಿ ಹ ಇಂಡಿ ಯಾವ್ದ ಕೊಬ್ಬರಿದ ಏನ ಅದು ಇದು.
ಹತ್ತಿ ಹಂಡಿ ಅದ ಹಲಿಕ್ಕೆಂದ್ರ ಹತ್ತಿ ಹಂಡಿ ಅಂದು ಒಂದು ಎರಡು. ಎರಡು ಇಡ್ತವಿ ನಾವು ಹಾಗಾಗಿ ಸ್ವಲ್ಪ ಹಾಲ್ ಉತ್ಪಾದನೆ ಸ್ವಲ್ಪ ಜಾಸ್ತಿನೇ ಇರ್ತೀತ್. ಹಾಗಾಗಿ ನಡೆತೆತಿತೊಗೋ ಅದೇ ಅದೇ ಫ್ಯಾಟ್ ಫ್ಯಾಟ್ ಜಾಸ್ತಿ ಬರುತ್ತ. ಮ ಅದರ ಆದಾಯ ಕೂಡ ಜಾಸ್ತಿನೇ ಆಗುತ್ತೆ.
ಹ್ಮ ಅದ್ರ ಗೊಬ್ಬರ ಏನ್ ವರ್ಷ ಇರ್ತರ ಏನ್ ಮೂರ್ ವರ್ಷ.
ಇಲ್ಲ ಇಲ್ಲ ಅಂದ್ರೆ ಪರ ಅಂದ್ರೆ ಹೇಗ್ ಬರ್ತಾ ಗೊಬ್ಬರ ಜಾಸ್ತಿ ಆಯ್ತಾ. ಹೋಗ್ ಏರ್ ಬಿಡೋದು ಕರಿಸಿ ಬಿಟ್ಟೆ ಟ್ಯಾಕ್ರೆ ಏರ್ ಬಿಡೋದು.
ಒಳ್ಳೆ ಫಲವದ್ದತೆ ಕೊಡತಾ ಹೊಲ ಎಲ್ಲ.
ಇಲ್ಲ ಫಲದ ಕೊಡ್ತದ್ರೆ ನಮ್ಮ ಕಡೆ ಜಾಸ್ತಿಫಲ ತಿನ್ನಲ್ಲ ಎರೆ. ಎರೆ ಹೊಲ ಅವು ಅವು ತುಂಬಾ ಫಲದ ಕೊಡ್ತಾವ ಅಂದ್ರೆ
ನಿಮ್ಮದು ಕಪ್ಪು ಭೂಮಿ ಕಪ್ಪು ಭೂಮಿ ಕೆಂಪು ಭೂಮಿ.
ನಮ್ದು ಕಪ್ಪು ಭೂಮಿನೇ ಆದ್ರೆ ಎರೆ ಭೂಮಿ ಅಂತಾರಲ್ಲ ಅದು ಫಲದ ಜಾಸ್ತಿ. ಇರುತ್ತ ಅದು ಎಕೆಂದ್ರೆ ಅದು ಒಂದ್ ಎಕರೆಗೆ ಅದು ಸರಿಸುಮಾರು ಅಂದ್ರೆ. ಐವತ್ತರಿಂದ ಐವತ್ತೈದರಿಂದ ಅರವತ್ತ ಚೀಲ ಬೆಳೀತಾರ ಅವ್ರು ನಾವು ಆಗಲ್ಲ. ನಾವವು ನೆಲವತ್ತರಿಂದ ನೆಲ್ಪಐತ್ತದ ಚೀಲ ಅಷ್ಟೇ ಬೆಳೆದ ನಾವು.
ಹೌದ ಹೌದು ನೀವು ಎಲ್ಲಾ ಗೊಬ್ರರ ಗಿಬ್ಬ್ರ ಎರೆ ಹುಳ ಗೊಬ್ಬ್ರ ಎಲ್ಲಾ ಮಾಡ್ಬೇಕ ಅದ್ರಂದ ಎಲ್ಲಾ. ನಿಮ್ದು ಆಕಳ ಗೀಕಳ ಅದಾವಲ್ಲ ಎಲ್ಲಾ.
ಇದು ನಮ್ಮ ಕಡೆ ಅಂದ್ರೆ ಅಷ್ಟ ಇಲ್ಲಪ್ಪಾ ಅಂದ್ರೆ ನಮಗೆ ಸ್ವಲ್ಪ ಮಾಡದಾಗಲ್ಲ ಇಲ್ಲ ಹೊಲನೆ ಇರುತ್ತಲ್ಲ ಅದು ಮಾಡತಲೆ ಸಾಕಾಗಿಬಿಡೆತ ನಮ್ಗೆ.
ಹೌದು ಅದು ಯ ಎರಡು ಆಕಳಗಳ ತಳಿ ಯಾವ್ಯಾವು.
ಅಂದ್ರೆ ಒಂದು ಎಚ್ಎಫ್ ಇದೆ ಒಂದು
ಒಂದು ಎಚ್ ಎಫ್
ಉತವಾದ ಪಾಪ ಏ ಮಾಡುತ್ತೀವಿ ಕಾರಣ ಅಂತರದಿಂದ ತಿರಿ ಹೋಯಿತೆ ಅದೆಂದ್ರೆ ಜಾಸ್ತಿ ಮೇದ್ ಬಿಡ್ತ
ಎಮ್ಮಿ ಎಮ್ಮಿ ಯಾವ್ದ ಐತಿ ತಳಿ
ಎಮ್ಮ ಒಂದು ಮುರ ಎತ್ತು ಒಂದು ಒಂದು ಕೊಟ್ಟಿವ ನಾವು ಮುರ
ಮೂರ ಕೊಟ್ಟಿರಾನ ಎಷ್ಟ ಎಷ್ಟು ಲಾಭ ಆಯ್ತಾ ನಷ್ಟ ಆಯ್ತಾ ನಿಮಗೆ
ಲ್ಲ ಲಾಭ ಇದೆ ಲಾಭನೇ ಇದೆ ಅಂದ್ರೆ ಏನು ಕಟ್ಟಿದ್ದಿಲ್ಲ ಅದುಲ್ಲಿ ಕಟ್ಟಿದ್ದ ಇದ ಇಲಗೇತಿ ಇಲದಿಲ್ಲ ಅದು ಹಂಗೆ ಕೊಟ್ಟಿವವಿ ಯಾಕೆಂದ್ರೆ ಸುಮಾರು ನಾವ್ ಎರಡು ವರ್ಷ ಆಯ್ತು ಅದಕ್ಕೆ ಕಟ್ಸಿ ಕಟ್ಸಿ ಅಂದ್ರೆ ಕಟ್ಲೆ ಇಲ್ಲ ಅದು ಒಟ ಡಾಕ್ಟರ್ನ ಕರೆದು ವೈದ್ಯರನ ಕರೆಸಿ ಎಲ್ಲ ಮಾಡಿದಿವಿ. ಪ್ರಯತ್ನ ಆದಷ್ಟು ಪ್ರಯತ್ನ ಮಾಡಿದ್ವಿ. ಆದ್ರೂ ನಾವ ನಮ್ಮ್ ಪ್ರಯತ್ನ ಎಲ್ಲ ಮಾಡಿದ್ದೀವಿ ಆದ್ರೆ ಏನ್ ಮಾಡ್ತಿ ಕೋ ಅದು ಹಂಗ ಎತ್ತದು ಸುಮ್ನೆ
ಆದೂ ಯಾವದಕ್ ಬ ಬಿಟ್ಟಿದೆಯಲ್ಲ
ಅದ್ರ ಸಂಬಂಧ ನಾವು ಕೊಟ್ಟೆ ಬಿಟ್ಟ ಅದ ಎಷ್ಟೊ ನಲವತ್ತ್ ಸಾವಿರಕ್ಕೆ ಹೋಯ್ತ ಅದು. ಮತ್ತ ಏನ ಇಲ್ಲ ಇದ್ರೆ ಎಪ್ಪತ್ ಸಾವಿರ ಫಸ್ಟ್ಗ ಮ ಮೊದಲ ಯಾವ ಕೇಳಿದ್ರದ್ನ ನಾವು ಎಷ್ಟು ಎಂಬತ್ ಸಾವಿರ ಹೇಳಿದ್ರರು ಅವ್ರು ಆಮೇಲೆ ಒಂದ್ಸೂಲ ಆದ್ಮೇಲೆ ಮತ್ತೆ ಕಡ್ಸಲ್ ಹೊಡ್ದೇ ಅದ ಏನ ಪ್ರಯತ್ನ ಆಗಲಿಲ್ಲ ದು
ಒಳ್ಳೇದು ಒಳ್ಳೇದು ಒಳ್ಳೆದು ಈಗ ಎಮ್ಮಿಮುರ ಒಂದಐ ಮುರ ಇಲ್ಲ ಈಗ ಯಾವ ಜಫ್ರಾಬಾದಿ ಆಐಟಾ
ಜಪ್ರವಾದ ಅಲ್ಲ ಬಾ ಜಪ್ರವಾದ ಇಲ್ಲ ಅದು ದೊಡ್ಡ ದೊಡ್ಡಮ್ಮೆ ಜಪ್ರದಾದ ಅ ನೋಡ್ಕೊಳ್ಳೋದ ಆಗಲ್ಲ ನಮ್ ಕೈಲ್ಲ ತುಂಬಾ ಆಹರಾ ಬೇಕ ಅದಕ್ಕೆ ನೋಡಿದ್ರ ನೀವು ನಿಮ್ ಕಡೆ ಇದಾವ ನೋಡಿದ್ರ ನೀವು ತುಂಬಾ ಆಹಾರ ಬೇಕ ಅದಕ್ಕೆ ಎಷ್ಟ ಹಾಕಿದರ ಸಾಲಲ್ಲ ಅದಕ್ಕೆ ಮುರ್ರ ಮುರ್ರ ಒಂದು ಜಪ್ರ ಬದಿ ಒಂದು ತುಂಬಾ ತುಂಬಾ ತಿಂತವ ಅವು ಅಂದ್ರೆ ಹಾಲು ಕೂಡ ಅವೇ ಕೊಡ್ತವೆ. ಹಾಲ ಕೂಡ ಜಾಸ್ತಿನ ಆಗಿರತವೇ ಹಾಲ್ ಜಾಸ್ತಿ ಕೊಡ್ತ
ಅವ ಅನುಮ ರೆಡ್ಡಿ ಯಾವ್ಯಾವ್ ಅವ್ರ್ ಯಾವ್ಯಾವ್
ಅಂದ್ರೆ ಅವ್ರು ಎಮ್ಮಿ ಒಂದ್ ಇರ್ಬೇಕು ಆಕಳ ಸ್ವಲ್ಪ ಒಂದ್ ಮೂರ್ ನಾಲ್ಕನ್ ಇರ್ಬೇಕು
ಮೂರ್ನಾಲ್ಕು ಎಲ್ಲಾ ಎಚ್ ಎಫ್ ತಿ ಅವರು
ಇಲ್ಲ ಇಲ್ಲ ಇಲ್ಲ ಜರ್ಸಿ ಇರ್ಬೇಕು ಅವ್ರು ಎಚ್ ಎಫ್ ಇಲ್ಲ ಅನ್ಸಿ ಮಟ್ಟಿಗೆ ಅವ್ರು ಅವ್ನ್ ಯಾವಾಗ ಯಾವಾಗ ಹೇಳಿದ ಅಂದ್ರ ನು ಕೂಡೋಡಿಲ್ಲ ದೂರ ಆಗತ್ತಾರವಲ್ಲ ತುಂಬ ದೂರ ಆಗುತ್ತೆ ಅದ ನಾ ಹೋಗಿಲ್ಲ ಅವ್ರಿಗೆ ಅವಾಗ ಹೋಗಿದ್ದೆ ಅವಾಗ ಡ್ ಜೊ ನಿಮ್ ಗಡ ಜೊತೆ ಹೋಗಿದ್ದ ನಾನ ಅಂದ್ರೆ ಸ್ವಪ ಅವನು ನವು ನಾ ಚನ್ನಾಗಿ ಕ್ಯ ಆಗ ನೋಲ್ಲ ಚನ್ನಾಗಿ ನೋಡಿಲ್ಲ
ಹ್ಮ್ ಅವರಲ್ಲಿ ಅವ್ರ ಹೊಲದಲ್ಲಿ ಯಾವ್ಯಾವ ಗಿಡ ಆದವು ಎಲ್ಲ
ಅದ್ಕ್ಕೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಯಾವ ಜಾಸ್ತಿ ಗಿಡ ಇಲ್ಲ. ಚಳಿಗಳ ಅಂತಲ್ಲ ಕೇಳಿದ್ರೆ ನಮ್ಮ ಮನದಲ್ಲಿ ಅಂದ್ರೆ ಅಮ್ಮ ಅಂದ್ರೆ ಬನ್ನಿ ಗಿಡ ಬೇನಿ ಗಿಡ ತೆಗಿನಕಾಯಿ ಗಿಡ. ಮತ್ತೆ ಅಕಡೆ ಜಾಲಿ ಗಿಡ ಅ ಮುಳ್ಳಿನ ಗಡ ಜಾಲ ಬ ಮುಳ್ಳಿನ ಗಿಡಾಲ ಗಿಡ
ಹ್ಮ ಎಲ್ಲ ಗಿ ಗಿಡದ ಕೆಳಗೆ ಕುಂತು ಎಲ್ಲಾ ಮಾತ ಹೇಳ್ತರಿ ನೀವುಲ್ಲ
ಮತ್ತೆ ಏನಿಲ್ಲ ಮತ್ತೆ ಏನಿಲ್ಲ ಜೀವನದಲ್ಲಿ ಏನಿಲ್ಲ ಮತ್ತೆ ಅವಾಗ ದನ ದನ ಕಾಯಿಲ್ ಹೋಗ ಹಟ್ಟಿದೆ ಹೊಲಕ್ಕೆ
ಈ ತುಂಗಭದ್ರ ಡ್ಯಾಮ್ ನಿಂತ ನಿಮ್ಗೆ ನೀರ್ ಬರ್ತದೆ
ಈ ನೀರ್ ನೀರ್ ಬರ್ತಾ ಬಿಡು ಆದ್ರೆ ಈಗ ಈಗೆಲ್ಲ ಈಗಿನ ಬೆಳೆ ನಾವು ಹಚ್ಚೆ ಎಲ್ಲ ಯಾಕ ಯಾಕಂದ್ರೆ ಅಣೆಕಟ್ಟು ಕಟ್ಟ ಕಟ್ಟಿಸತ ಇದಾರೆ ಅಲ್ಲಿ ಅಣೆಕಟ್ಟು ಕಟ್ಟಿಸತಾ ಇದಾರೆ ಅದ ಸಂಬಂಧ ನಮಗೆ ನೀರು ಕೊಟ್ಟೆಲ್ಲ ಒಂದ ಸಲಡ ಮುಂದಸಲ ಕೂಡ ಇದ ಇದಂತಿದಾರೆ ಏನ್ ಮಾಡ್ತಾರ ಗೊತ್ತಿಲ್ಲ.
ಹೌದೌಹೌದು ಒಳ್ಳೇದು ಒಳ್ಳೇದು ನಿಮ್ಗೆ ಬೋರಿನು ಏನು ಇಲ್ಲ ಎಲ್ಲ.
ಪಂಪ್ಸೆಟ್ ಇದೆ ಆದ್ರೆ ಅದು ಹಳ್ಳಕ್ಕೆ ಇದ ಇದೆ ಅಂದ್ರೆ ಹಳ್ಳದಲ್ಲಿ ಕೂಡ ನೀರು ಇಲ್ಲಗೆ ಹಾಗಾಗಿ ಬರೋದದಲ್ಲಿ ನೀರು
ಹೌದಾನ
ಕೂಡ ಬಿತ್ತನೆ ಮಾಡಿಲ್ಲ ಈಗ
ಹೌದೌದು ನೀವು ಎರೆ ಜಲ ಎರೆ ಹುಳ ಗೊಬ್ಬರ ಏನ್ ತಯಾರು ಮಾಡ್ಕಲ್ಲಾ ನೀವು
ಇಲ್ಲಿಲ್ಲ ಹಾಗ ನಮ್ ಕಡೆ ಯಾರಿಗೂ ಹಳ್ಳಿ ಹಳ್ಳಿಯಲ್ಲಲ್ಲ ನಮ್ ಜಾಸ್ತಿ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹೇಗೆ ಮಾಡೋದ್ರೆ ಗೊತ್ತಿಲ್ಲ ಅದಕ್ಕೆ ನಾವವುಗ ತಿಳಸ್ಬೇಕ ನೋಡಿ ನಾವುಗಿ ಓದಿ ಎ ಓದ ತಿಳಸ್ಬೇಕಕ್ ನೋಡಿ ಹಂಗಾದ್ರೆಏ ಏನಾರರು
ಎಲ್ಲ ನೀವು ಎಲ್ಲಾ ಈಗ ಎಲ್ಲೇ ಓದ್ ಎಲ್ಲೇ ಓದಕ್ ಕುಂತೀರಿ ಎಲ್ಲ ನೀವು
ವಿ ವ್ಯಾಲಯ ರಚೂರಲ್ಲಿ ಹೊತದೆ ನವು
ಹ್ಮ ಎಲ್ಲ ಓದಿ ಅವ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಓದಿ ಅಲ್ಲಿ ನೀವು ಮಾಡ್ಬೇಕುಲ್ಲ
ಅದ್ರ ಸಮ ಕಷಿ ಮಾಡ್ಕೊಂಡಂಬಿದ್ದ ನ ಈಗ ಕೃರ್ಷಿ ಬೆಲ್ಲ ತಿಳ್ಕೊಂಡು ನಾಲ್ಕು ವರ್ಷ ಮುಗಸ್ಕೊಂಡು ಅಲ್ಲಿ ಹೇಳ್ಬೇಕ ಅಂತ ಮಾಡಿದೀವಿ ಏನಾದ ಏನಲ್ಲ ನೋಡ್ಬೇಕು
ಹ ಹೌದ ಹೌದು ಎರೆ ಜಲ ಅಂತ ಮಾಡ್ಬೇಕಕ್ ಎರೆ ಎರೆ ಉಳ ಅಂತ ಗೊಬ್ಬರ ಮಾಡ್ಬೇಕಕ್ ಎಲ್ಲ
ಮತ್ತೆ ನೀವೇಏನೆಲ್ಲ
ನಾವು ಏನ್ ಮಾಡ್ತವಿಲ್ಲ ನಾವು ಓದ ಕುಂತೀವಿ ಎಲ್ಲಾ ಅಗ್ರಿಕಲ್ಚರ್ ಬಗ್ಗೆ
ನೀವು ನೀವೇ ನ ಕೃಷ ಬಗ್ ದ್ ಗ ಅಂದ್ರೆ ಎಲ್ಲಿ ಓದ್ತರ ನೀಗ ನಮ್ಗ
ನಾವು ಶಾಪುರ್ ತಲ್ಲೂಕು ಯಾದಗಿರಿ ಜಿಲ್ಲಾ ಭೀಮರಾಯಂಗುಡಿ ಅಂತ ಒಂದು ಬಲ ಭೀಮೇಶ್ವರ ಗುಡಿ
ಕೇಳಿದೆ ಕೇಳಿದೆ ಅದ ಅದೇ ಪ್ರಸಿದ್ಧವಾದ ಬಲಭೇಶ್ವರ ದೇವಸ್ಥಾನ ದೆ ಅಲ್ಲ ಅದು ನಾವು ಕೇಳಳ್ಬಿ ನಾವ ಅಲ್ಲಿ ಕೂಡ ಒಂದ್ ಬಂದಿದೀವಿ ನಾವು ಕೂಡ ಒಂದ ಒಂದರಿಂದ ಎರಡು ಬಾರಿ ಬಂದೀವಿ ಅಲ್ಲಿಗೆ
ಒಂದು ವಿಸಿಟ್ ಕೊಟ್ಟಿದ್ದೀರಯ ನೀವು
ವಿಜಿಟ್ ಅಲ್ಲ ಅದು ಇದು ಹೌದೌದುಟೇ ಅದೇ ಅದೇ ರೀತಿನ ಬಿದೀವಿ ಅಂದ್ರೆ ವಿಜಿಟ ನೆಲ್ಲ ಬಿಡು ಇಲ್ಲಿ ನಿ ನಿಮ್ಮ ಬೀಗುಡಿಗೆ ಬಂದತ್ತೆ ಅವಾಗ ನಾವು
ಹೌದ ಹೌದು ಒಳ್ಳೇದು
ಇಲ್ಲಿ ಆಟಗಳಿದ್ದು ಅಲ್ಲ ಆ ಆಟಗಳಿದ್ದು ಅಲ್ಲ ಆದ ಸಂಬಂಧ ಬಂದಿದ್ದೆ ಬೇಗಡೆ ಬಯಂತೀವಿ
ಆಟ ಆಡೋು ಇಲ್ಲಿ ಎಲ್ಲ
ಅಂದ್ರೆ ಎಲ್ಲಾ ವಿಧ ವಿಧ ಆಟಗಳು ಕಬಡ್ಡಿ ವಾಲಿಬಾಲ್ ರಿಲೆಯ ಕೊಖೋಖೋ ಕೊಖೋಖೋ
ಹ
ಮಕ್ಕ ಮತ್ತೆ ಯಾವ್ದವಲ್ಲಪ್ಪ ಶಾರ್ಟ್ ಪುಟ್ಟ
ಟು ಎಲ್ಲಾ ಒಳ್ಳೆ ಆಟಗಳನ್ನು ಆಡ್ತಾರೆ ಅಂತ ಒಳ್ಳೆ ಆಟಗಾರರ ಅಂತೆ
ಇಲ್ಲ ಇಲ್ಲ ನಾವೇ ಅಷ್ಟೇನ್ ಆಡೋದಿಲ್ಲ ನಾವು ಕಬಡ್ಡಿ ಒಂದ ಆಡ್ತೀವಿ ನಮ್ಗೆಳೆಯರ್ರೆ ಎಲ್ಲಾ ಎಲ್ಲ ಗೆಲ್ ಗೆಳೆಯರೆಲ್ಲ ಆಟಗಳಲ್ಲಿ ಭಾಗವಹಿಸ್ತಾರೆ ನೀವು ನೀ ಆಟ ಆಡ್ತಾರೆ ಮತ್ತೆ ನಿಮ್ಮಗ್ಗೆ ಸ್ವಲ್ಪ
ನಮ್ಗೆ ಖೋಖೋ ಒಂದ್ ಆಡಕ್ ಬರ್ತ ಮತ್ತೆ ಯಾವ್ದೋ ಆಡಕ್ರ್
ಏಬಾ ಚನ್ನಾಗಿ ಓಡ್ತಿ ಅಂತ ಕೇಳ್ಟ್ಟಿ ನನ್ಂದ್ಡ್ ಹೇತಿರ್ತಾರೆ ತುಂಬಾ ಚೆಾಗ್ ಓಡ್ತಾರ ಅಂತೆ ಮಲ್ಯ ನಾವು ಕೊಡ ನಾ್ ಕೊಡ ವೀಕ್ಷಣೆ ಮಾಡ್ತೇ ನೀವು ಓಡೋದನ್ನ
ಹೌದೌದು ಎಲ್ಲಾ ಎಲ್ಲಾ ವೀಕ್ಷಣೆ ಮಾಡ್ತೀರಿ ನೀವ ಎಲ್ಲಾ
ಮಾಡ್ಬೇಕಾಗತ್ತಪ್ಪಾ ಮತ್ತ್ ಮಾಡ್ಬೇಕಾಗತ್ತಲ್ಲಾ
ಹೌದು ಒಳ್ಳೇದು ಜ್ಞಾನಪೀಠ ಪ್ರಶಸ್ತಿ ಪಡ ಅರೆ ಎಷ್ಟ ಎಷ್ಟು ಜನ
ಅಲ್ಲ ಅವರು ಸುಮಾರು ಎಂಟು ಜನ ಇದ್ದಾರೆ ಅವರು ಎಂಟು ಜನ ನಿಮ್ ಗೊತ್ತಿದ ಎಂಟು ಜನ ಯಾರು ಹೇಳಲ್ಲ ನೋ ದರ ಬಂದ್ರಿ ಕೇಳ ದರ ಕುವೆಂಪ ಹೋದರೆ ಕೂುವೆಂಪು ದರಬೇ ಅಂದ್ರೆ ಮಾಸಗಡೆ ಶೇಂಗ ಶಿವರಾಮ್ ಕಾರತ್ ಇದ್ದಾರೆ ಕಿರೀಶ್ ಕಾರ್ಡ್ ಇದ್ದಾರೆ ವಿಕುಲ್ ಗೊೋಗಾಕ್ ಇದ್ದಾರೆ ಮತ್ತೆಾರ ಬೇಕು ಇನ್ನು ಇನ್ನುೂ ಇಬ್ಬರು ಇದರ ನೋಡಿ ಯಾರವ್ರು
ಅವ ಶಿವರಂಕಾರಂತ ಅವ್ರಿಗೆಲ್ಲ ಜ್ಞಾನಪೀಠ ಅವಾರ್ಡ್ ಪ್ರಶಸ್ತಿ ಸಿಕ್ಕಿದವಲ್ಲ
ಹೌದೌದು ಸಿಕ್ಕಿದೆ ಅಂತ ಮತ್ತೆ ಅವ್ರು ಆ ರೀತಿ ಬರದ್ರ ಅವರು ಮತ್ತೆ ಜ್ಞಾನಪೀಠ ಅದ ಸಣ ಅದೇನು
ಮೊದಲನೇ ಪ್ರಶಸ್ತಿ ಹೌದು ಹೌದು ಒಳ್ಳೆಯದು ಅಂತಾಗಲ್ಲ ಎಲ್ಲ ಪ್ರಸತಿಗಳನ್ನ ತಗಲೇಬೇಕು ನಾವು
ಇಲ್ಲ ಇಲ್ಲ ಈ ಭಾರತದಲ್ಲಿ ಮೊದಲನ ಪ್ರಶಸ್ತಿ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಮೊದಲನ ಪ್ರಶಸ್ತಿ
ಹೌದೌದು ಒಳ್ಳೇದ
ಪ್ರಸಿದ್ಧವಾದ ಪ್ರಶಸ್ತಿ ಮತ್ತ ಈ ಸೈನಿಕರಿಗೆ ಕೊಡ್ತಾರಲ್ಲ
ಹ್ಮ ಒನ್ನ ಕ್ರಿಕೆಟ್ಗ ಯಾವವುದೂ ಪ್ರಶಸ್ತಿ ಕೊಟ್ಟಿದ್ರಲ್ಲ ಅವ್ರಿಗೆ ಕ್ರಿಕೆಟ್ ಆಟಗಾರ ರೋಹಿತ್ ಶರ್ಮಾ
ಹ ಅವ್ರಗಲ್ಲಾ ಇದು ಅವ್ರಿಗೆ ಭಾರತರ್ಂತ ಕೊಟ್ಟಿರ್ಬೇಕು
ಭಾರತ ರತ್ನ ಪ್ರಶಸ್ತಿ ದ್ರೌಪದಿ ಮುರ್ಮು ಅವರು ಕೊಟ್ಟಿದ್ದಾರೆ
ಆದದ್ರ ಅವರು ಅವ್ರೇ ಕೊಡತಾರ ಅವ್ರ ರಾಷ್ಟ್ರಪತಿಗಳಲ್ಲ ಮತ್ತೆ ಅವ್ರೇ ಕೊಡ್ಬೇಕಾಗತ್ತೆ ಅದ
ಹ್ಮ ವಿಧಾನಸಭದಂದಾಗ ಕೊಡ್ತಾರ ರಾಜ್ಯಸಭದಾಗ ಕೊಡ್ತಾರ ಅದನ್ನ ಪ್ರಶಸ್ತಿ
ಯಾವ್ದಾದ್ರೇನ
ವಿಧಾನಸೌಧದಾಗ ಕೊಡ್ತಾರ ರಾಜ್ಯಸೌದಾಗ ಕೊಡ್ತಾರನ್ನ
ನಂಗಾಜಮಟ್ಟಿಗೆ ರಾಜ್ಯಸಭ ಕೊಟ್ಟಿರ್ಬೇಕು ರಾಜ ರಾಜ್ಯಸಭ ಕೊಟ್ಟಿರ್ಬೇಕದ
ಹೌದು ಒಳ್ಳೇದು ರಾಜ್ಯಸಭದಾಗ ಕೊಡ್ತಾರಲ್ಲ ಅದ್ನ್ನ ನಮ್ಮ ಪ್ರಕಾರ ಅಷ್ಟು ಮಾಹಿತಿ ಗೊತ್ತಿಲ್ಲ ನಿಮ್ಗೆ ಬಗ್ಗೆ ಕೇಳ್ತ
ಅ ಅದಕ್ಕೆ ಕೇಳಿದಿರಾ ನೀವು ಗೊತ್ತ ಪರವಾಗಿಲ್ಲ ಗೊತ್ತ ವಿಷಯ ಕೇಳ್ತಿಳ್ಕ ಹೋಗಂತ ಅದೇ ಅದೇ ರಿಯ ಅ ದೇ ಏರಿಯಲ್ಲಿ ಹೇಳಿದ್ದಾರೆ ಸರಿ ಸರಿ ಹಾಗ್ರೆ ಧನ್ಯವಾದಗಳು
ಒಳ್ಳೆದು ಒಳ್ಳೆ ಧನ್ಯವಾದ